ಹಾ ಕೇಳ್ತೀರಿಪ್ಪ
ಹಾ ಕಳ್ಸಿದೆ ಏನ್ ಮಾಡ್ತಾ ಇದಿಯಾ ಬ್ರೋ
ಇಲ್ಲ ಬ್ರೋ ಇಂಗೆ ಹೆಂಗೆ ಆಚೆ ವಾಕಿಂಗ್ ಬಂದಿದೆ
ಹ್ಮ್ ಊಟ
ಊಟ ಆಯ್ತು ಬ್ರೋ ನಿಮ್ದು
ನಮ್ದು ಆಯ್ತ ಬ್ರೋ
ಹೌದ ಏನ್ ಮಾಡ್ತಿದ್ವು ಬ್ರೋ
ಸುಮ್ನೆ ಕುಂತಿದ್ದೆ ಬ್ರೋ ಮನೆಗೆ ಬಂದಿದ್ದೆ ಮನೇಲಿ ಇದೀನಿ
ಹ್ಮ್ ಹ್ಮ್
ಮನೆ ಕಡೆನೇ ಇದೀನಿ ನೀವು
ನಾವು ಇಲ್ಲೇ ಆಚೆ ಬಂದಿದ್ದೇ ಬ್ರೋ
ಹೌದಾ
ಹ್ಮ್
ಹ್ಮ ಏನ್ ಸೆಡ ಸಲಾ ಹೆಂಗ್ ನಡೀತಿದೆ ಚೆನ್ನಾಗಿದ್ಯಾ
ಹ್ಮ ಸ್ಟಡೀಸ್ ಎಲ್ಲ ಚೆನ್ನಾಗಿ ನೆಡಿತಾ ಇದಾವ
ಹೌದಾ ಏನ್ ಬಿಡು ತುಂಬಾ ಸಲ ಮೆಸೇಜ್ ಮಾಡ್ಬಿಟ್ಟಿ ಈ ಮಾಡ್ಬಿಟ್ಟಿದ್ರಾ ಅಂದ್ರೆ ಕಾಲ್ ಮಾಡಿದೀರಾ
ಇಲ್ಲಾ ಬ್ರೋ ಒಂದು ವಿಷಯ ಕೇಳ್ಬೇಕಿತ್ತು
ಹಾ ಹೇಳಿ ಕೇಳಿ ಬ್ರೋ
ಅದೇ ಬ್ರೋ ನಾನು ಪೆಟ್ಸ್ ಹಾಕ್ಬೇಕ ಅಂತ ಅಂದಕೊಂಡಿದ್ದೀನಿ
ಹೌದಾ ನಿಸ್ ತಂದಿದ್ದೀರಾ ಹಂಗೆ
ಇಲ್ಲ ಬ್ರೋ ಇನ್ನು ತಗೋಬೇಕು
ಹ ಹಾ
ಅದಕ್ಕೆ ಸಜೆಷನ್ ಕೇಳ್ತ ಯಾವ ತಗೋಬೇಕು ಅಂತ
ಹೌದಾ ನಮ್ಮ ಹತ್ರೇ ಪೆಟ್ಸಿದ್ದೇ ಬ್ರೋ ನಾವ್ ಪೆಟ್ಟೆಲ್ಲಾ ಮಾರ್ತೀವಿ
ಹೌದದಲ್ವ
ನಮ್ಮ ಅಣ್ಣಾರೆಲ್ಲಾ ಮಾಡ್ತಾರೆ
ಹ್ಮ್ ಹ್ಮ್
ಹ್ಮ್ ಹೌದಾ ಅದ್ದ ಆತರ
ಹಂಗಂದ್ರೆ ಯಾವ್ ತಗೋಬೇಕು ಮನೆಗೆ
ಬೇರಬ್ರು ಅಂದ್ರೆ ಫ್ಯಾಮಿಲಿ ಅಂದ್ರೆ ನಿಮ್ಗೆ ಏನ್ ಇದಕ್ಕಾ ಅಂದ್ರೆ ಮನೆ ಪ್ರೊಡಕ್ಟಿವ್ ಬೇಕ ಇಲ್ಲ ಮನೆ ಸಾಕಕ್ಕ
ಅದೇ ಅದೇ ಮನ್ಯಾಗ ಸಾಕಕೆ
ಹೌದಾ ಹಾ ಅಂದ್ರೆ ಈಗ ನಿಮ್ಗೆ ಅಗ್ರೆಸಿವ್ ಆಕ್ಸ್ಬೇಕ ನಾರ್ಮಲ್ ನಾರ್ಮಲ್ ಮನೆಗೆ ಒಂದ್ಕೊಂಡ ಹ ನಾಯಿಗಳು ಬೇಕಂತ
ಅದೇ ಮನೆಗೆ ಒಂದ್ಕೊಳ್ಳ ಒಂದ್ಕೊಂಡ ಒಳಗ ನಾಯಿನೆ ಬೇಕು
ಹೌದಾ ನಮ್ದರ್ ಯಾವತರ ರೇಟು ಗೊತ್ತ ಬ್ರೋ ಅಂದ್ರೆ ನಾವ್ ಸ್ಟಾರ್ಟಿಂಗ್ ಅಂದ್ರ ಯಾವ ತರ ಅಂದ್ರೆ ನಮ್ಮ ಹತ್ರ ಟು ತ್ರಿ ಡಾಸ್ಗಳ ಇದ್ವು
ಹ್ಮ್ ಹ್ಮ್
ಆ ಡಾಕ್ಸ್ ನ ಬ್ಲೀಡಿಂಗ್ ಮಾಡಿ ಮಾಡಿ ಒಂದ್ ಸ್ವಲ್ಪ ಈಗ ಒಂದ್ ಸ್ವಲ್ಪ ಶಾಪ್ ಓಪನ್ ಮಾಡಿದೀವಿ ಈಗ ಹುಲ್ಲು ಒ ಸ್ವಲ್ಪ ಗೊಡ್ ನೆಡ್ರರಿವರ್ ಇದೆ
ಹಾ ಹಾ
ಇದದೆ ಲ್ಯಾಬ್ರೋಡ್ ಅಲ್ಲಿ ಇದೆ ಆಮೇಲೆ ಪುಣೆಲಿ ಅಂತ ಒಂದ ಇದೆ ಆಮೇಲೆಡಾಗ್ ಅರ್ಜೆಂಟೀಿನ ಇದೆ
ಹ್ಮ್
ಆಮೇಲೆ ಬ್ರೋ ಈ ನಮೇಲೆ ಪಿಟ್ಬುಲ್ ಪಿಟ್ಬುಲ್ ಇದೆಲ್ಲಾ ಅ ಪೆಟ್ಟು
ಹಾ ಹಾ
ಆದ್ರೂ ಹೆಣ್ಮರಿ ಇದೆ ನಮ್ ಅಂದ್ರೆ ಹೆ ಹೆಣ್ಮರಿ ಜಾಸ್ತಿ ಇದೆ ನಮ್ಮ್ ಹತ್ರ ಹೆಣನಾಯಿಗಳನ್ನು ಬೀಡ್ ಮಾಡ್ತಿರ್ತೀವಿ ಅವಾಗ ಅವಾಗ ನಿಮ್ಮ ಹತ್ರ ಬ್ರೀಡಿಂಗು ಇದೆ
ಹ್ಮ್ ಹ್ಮ್
ಅಂದ್ರೆ ಈಗ ಬೇರೆ ಪೆಟ್ಸ್ ಇರ್ತದಲ್ಲ ಅದ್ರದ ಬೀಡಿಂಗ ಮಾಡ್ತೀವಿ ಅಂದ್ರೆ ಕ್ರಾಸಿಂಗ್ ಬೀಡಿಂಗ್ ಎಲ್ಲಾ ಇದೆ ನಮ್ಮ ಹತ್ರ
ಓಕೆ ಓಕೆ
ಓಕೆಂದ್ರೆಮ್ ಟ್ಸ್ಬೇಕ ಪೆಟ್ಟು ಹಲ ಬೇರೆ ಇದೆ ನಿಮ್ಗೆ ಯಾವ ತರ ಬೇಕು ಅಂತ ಗೊತ್ತಾಗ್ಲಿವಲ್ಲ ಬ್ರೋ
ಅದೇ ಇವಾಗ ನಂಗೆ ಮನೇಲಿ ಚಿಕ್ಕ ಮಕ್ಳ ಇದ್ದಾವೆ
ಹೌದಾ
ಹಾ ಚಿಕ್ಕಮಕ್ಳೂ ಇದ್ದ ಅವ್ರಿಗೆಲ್ಲ ಇದಾಗಬೇಕು
ಬ್ರೋ ನಿಮಗೆ ಫ್ಯಾಮಿಲಿ ಫ್ರಂಡ್ಲಿ ಬೇಕು ಅಂತ ಹೇಳ್ತಾ ಇರೋದು
ಹ್ಮ್ ಹ್ಮ್
ಅಂದ್ರೆ ಯಾವ ಈ ಫ್ಯಾಮಿಲಿ ಫ್ರೆಂಡ್ಲಿ ಅಂದ್ರೆ ಈ ಲ್ಯಾಬ್ ಇದ ನೋಡಿ ಇದು ಮನೆಗ್ ಅಂದ್ಕೊಂಡ ಹ್ರೆ
ಹ್ಞ ಹ್ಮ್
ಗೋಲ್ಡನ್ಟ್ರಿ ಬರ್ ಇದೆ
ಹ್ಮ್ ಹ್ಮ್
ಇದು ಫ್ಯಾಮಿಲಿ ಅಂದ್ರೆ ಸೆಟ್ ಆಗುತ್ತೆ ಆಮೇ ಸಿಡಸಿದಿಲ್ಲ ಅದು ಸಣ್ಣ ಮರಿ ನೋಡಿದ್ರಲ್ಲ
ಅದೇ ಅದೇ ನೋಡಿದ್ದೀನಿ
ಹಾ ಆಕ್ಟರ್ಸ್ ಆಕ್ಟ್ರೆಸ್ ಎಲ್ಲ ಯೂಸ್ ಮಾಡ್ತಾರಲ್ಲಾ
ಹ್ಮ್ ಹ್ಮ್
ಅವನೆಲ್ಲ ಅಂದ್ರೆ ಸಾಕ್ತಾರಲ್ಲ ಮನೇಲಿ
ಹ್ಮ್. ..
ಹಾ, ಅರ್ಥದಲ್ಲಿ, ಇಧಿದು. ..
ಓ, ಹಂಗೆ, ಅದು ಫ್ಯಾಮಿಲಿ ಫ್ರಂಡೇನಾ? ..
ಹಾ ಎಲ್ಲಿವೆಲ್ಲ ಫ್ಯಾಮಿಲಿ ಫ್ರೆಂಡ್ ಇದ್ರು ಇವೆಲ್ಲಾ? ..
ಹ, ಹ. ...
ಎಲ್ಲ, ಬಹಳ, ಸೆನ್ಸಿವಿಟಿ, ಎಸೆನ್ಸಿಯಲ್, ಆಗಿ ಇ ಇದು, ಮಾಡ್ಬೇಕು, ಇವನ್, ಎಲ್ಲಾ ಸಾಕ್ಬೇಕು! .. ...
ಹ್ಮ್, ಹ್ಮ್. ..
ಅಂದ್ರೆ, ಇವಕ್ಕೆ, ಮೇಂಟೈನ್, ಎಲ್ಲಾ, ಚೆನ್ನಾಗಿ ಮಾಡ್ಬೇಕು! ಅಂದ್ರೆ, ಇವ್ನೆಲ್ಲ, ಅಂದ್ರೆ, ಬೀದಿ ನಾಯಿಗಳ ತರ ಸಾಕಾಗಲ್ಲ, ಅದು. ...
ಹ್ಮ್, ಹ್ಮ್. ....
ಇಲ್ಲಾಂದ್ರೆ, ಪೆಟ್ಸ್ಗೆ, ಒಂದ್ ಸ್ವಲ್ಪ ಎಫೆಕ್ಟವ್ ಆಗುತ್ತೆ? ..
ಹೂ, ಓಕೆ! ..
ನಾ! ನಾಳೆ, ನಾಳೆ, ನಮ್ಧು, ವಿಸಿಟಿಂಗ್ ಕಾಲ್ ಕೊಡ್ತೀನಿ ಬನ್ನಿಯಿಲ್ಲಿ. ... ಯಾವತರ, ಮರಿಬೇಕು, ತಗೊಂಡ್, ಹೋಗಿ. ... ಫಾರ್, ಎಕ್ಸಾಂಪಲ್, ನೀವು, ಯಾಪ್ಸ್ ಹಾಕ್ತೀರಾ ಅದು ಚೆನ್ನಾಗಿದೆ. ..
ಹ್ಮ್. ...
ನಮ್, ಹತ್ರ ಇವಾಗ ಇವಾಗ ಇವಾಗ ಪ್ರೆಸೆಂಟ್ ಆಗಿ ಪೆಟ್ಟು, ಅವೈಲಬಲ್, ಇರೋದು, ಎರಡೇ ಬ್ರೋ. ..
ಹ್ಮ್, ಹ್ಮ್. ..
ಇವಾಗಲ್ಲ, ಕೊಟ್ಟಾಗಿದೆ, ಜೊಳ್ಳ, ನೆಟವರ್ ಇದೆ ಆಮೇಲೆ, ರ್ಯಾಡ್, ವೀಲರ್, ಇದೆ. ... ನಿಮಗೆ, ಲ್ಯಾಬ್, ಸಿಗೋದು, ಡೌಟು. ...
ಓಕೆ, ವಾ. ..
ಗೋಡನ್, ರೆಡ್ರಿವರೆಗಂತೆೆ? ..
ಹ್ಮ್ಮ್. ..
ರೇಟಿವ್ಹೆಲ್ಲರ್, ಅಗ್ರೆಸ್ವು, ಬಿಡಿ. ..
ಹ್ಮ್, ಹ್ಮ್. ...
ಸರಿನಾ, ನೀವ್ಂದ್ರೆ ಈಗ ಫ್ಯಾಮಿಲಿ ಫ್ರೆಂಡ್ಲಿ ಕೇಳ್ತಿದರ್ರೆ ಲಬು, ಹೇ? .. ಚಿಕ್ಕದು ಸಿಗುತ್ತೆ ಬ್ರೋ? ...
ಹೌದ, ಬ್ರೋ? ...
ಹಾ, ಇ, ಎರಡರಲ್ಲಿ, ನೀವು, ತಗೋಬಹದು ಇವಾಗ, ಸದ್ಯಕ್, ಅಷ್ಟೇ, ಇರೋದ, ನಮ್ಮತ್ರ. ..
ಚಜ್ಜು, ಉಯಿತ. ..
ಹಾ, ಮುಂದೆ ಅಪ್ಡೇಟ್, ಆಗಿ ನೋಡ್ತೀವಿ ಸರಿನಾ? ..
ಹ್ಮ್, ಹ್ಮ್. ...
ಯೂಕಲ್ಲ ಯಾವುದೆಂದರೆ, ಅಂದ್ರೆ ಯಾವ್ ತರ ಮೇಂಟೈನ್ ಮಾಡ್ಬೇಕಂದ್ರೆ? ..
ಹ್ಮ್. ..
... ಈ, ಆಮೇಲೆ ಈ ಕೋಡಟ್ಟ, ಸಿವಕ್ಕೆಲ್ಲಾ, ಏರ್ ಗ್ರೂಮಿಂಗ್, ಇರುತ್ತೆ, ಬ್ರೋ? ..
ಹ್ಮ್, ಹ್ಮ್. ....
ಸರಿ, ಗೂಮಿಂಗ್ ಮಾಡ್ಬೇಕಂದ್ರೆ! ಕೂದೆಲ್ಲಾ ಜಾಸ್ತಿ, ಬೆಳಿತಿರುತ್ತಲ್ಲ? ..
ಹಾ, ಹಾ. ..
ಶಿಡ್ಸ್, ಎಲ್ಲ ಕಣ್ಣತ್ರಲ್ಲ, ಕೂದಲು, ಜಾಸ್ತಿ ಬೆಳೆತಿರುತ್ತೆ? ..
ಓಕೆ, ಓಕೆ. ...
ಗೊಲ್ಲೆನಟ್ಟುವಾಗ, ಕೂದಲೆಲ್ಲ ಜಾಸ್ತಿ ಬಿಳಿದಿರುತ್ತೆ? ..
ಹ್ಮ್, ಹ್ಮ್. ...
ಇವಕ್ಕೆಲ್ಲ, ಮೈಂಟೈನ್, ಮಾಡ್ತಿರ್ಬೇಕು, ಅವಾಗ ಅವಾಗ. ...
ಓಕೆ, ಓಕೆ. ...
ಅಂದ್ರೆ ವೀಕ್ಲಿ ಇಲ್ಲ ವೀಕ್ ಟೂ ವೀಕ್ಸ್ ಒಂದ್ಸಲ ಸ್ನಾನ ಮಾಡ್ಸದಂತೆ ಆಮೇಲೆ ಅದಕ್ಕೆಲ್ಲ ಮೇಂಟೈನ್ ಮಾಡ್ಬೇಕ್ ಚೆನ್ನಾಗಿ ಬ್ರೋ
ಹೂ
ನೆಲ್ ಕಟ್ ಮಾಡೋದು ಆಮೇಲೆ ಇಲ್ಲ ಅಂದ್ರೆ
ಹ್ಮ್
ಮೈಲೆ ಎಲ್ಲ ರ್ಯಾಶ್ಸ್ ಆಗಕ ಸ್ಟಾರ್ಟ್ ಆಗುತ್ತೆ
ಹೌದಾ ಬ್ರೋ
ಹಾ ಮೈಯೆಲ್ಲಾ ರಾರ್ಯಾಶ್ಸ ಸ್ಟಾರ್ಟ್ ಆಗುತ್ತೆ
ಹ
ಮುಂದೆ ಏನಂದ್ರೆ ಅದಕ್ಕೆ ಈಗ ಫುಡ್ ಎಲ್ಲೇ ತರ ಕೊಡ್ಬೇಕು ಚೆನ್ನಾಗಿ ಕೊಡ್ಬೇಕು
ಅಂದ್ರೆ ಈಗ ನೀವೇನ್ ತಿಂದ್ರೆ ಅದನ್ನೇ ಕೊಡೋದ್ರಿಂದ ಒಂದ್ ಸ್ವಲ್ಪ ಅದಕ್ಕೆ ಅ ಅಲರ್ಜಿ ಆಗುತ್ತೆ
ಹ್ಮ
ಅಂದ್ರೆ ಯಾವತರ ಅಲರ್ಜಿ ಅನ್ನೋದ್ರಿಂದ ಅದಕ್ಕೆ ವಾಮಿಟ್ ತರಾ ಆಗುತ್ತೆ ಆಮೇಲೆ ಅಂದ್ರೆ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಪ್ಗ್ರೇಡ್ ಅಲ್ಲಿ
ಓಕೆ ಓಕೆ
ಹಾ ಮುಂದೆ ಇವರಗೇಲ್ಲ ಎಫ್ ಐ ಟಿ ಆಗುತ್ತಲ್ಲಾ
ಹ್ಞೂ
ಇವೆಲ್ಲಾ ಯಾವತರಾ ಅದನ್ನ ಕೇರ್ ಮಾಡ್ಕೊಂಡ್ ಸಾಕೋರೆಗ ಬ್ರೋ ಅಂದ್ರೆ ಈಗ ಕೆಲ್ಸಕ್ ಹೋಗ್ತಾರಲ್ಲಾ ನೋಡ್ಕೋಳಕ್ ಆಗಲ್ವಲ್ಲಾ
ಹ್ಮ್
ಮೂಲೆ ಕಟ್ಟಕ್ತಾರಲ್ಲಾ
ಹ್ಮ್ ಹ್ಮ್
ಅವ್ರಿಗೆಲ್ಲಾ ಇವು
ಓಕೆ ಓಕೆ
ಯಾಕ ಗೊತ್ತಾ ನೀವು ಅಂದ್ರೆ ಹಾಗೆ ಈಗ ಅ ಫ್ಯಾಮಿಲಿ ಫ್ರೆಂಡ್ಲಿ ಆಗ್ಬಿಟ್ರೆ ಮನೆ ಓಡಾಡ್ಕೊಂಡು ಹೋದ್ರು ಒಂದ್ ಸ್ವಲ್ಪ ಇದ ಇದಾಗುತ್ತೆ
ಹ್ಮ್ ಹ್ಮ್
ಕಟ್ಟಾಗಿ ಜಾಗದಲ್ಲಿ ಕೆಟ್ಟಾ ಹಾಕಿದ್ರೆ
ಹ್ಮ್
ಬ್ಯಾಂಗ್ಸ್ ಗೆ ಇದು ಪ್ರಾಬ್ಲಮ್ ಆಗುತ್ತೆ
ಅದೇ ಅದೇ
ಅಂದ್ರೆ ಅದಕ್ಕೆ ಒಂದ್ ಸ್ವಲ್ಪ ಮೈಂಡ್ ಸೆಟ್ ಇದಗ್ಬಿಡುತ್ತೆ
ಹ್ಮ್ ಹ್ಮ್
ಅದು ಒಂದ್ ಸ್ವಲ್ಪ ಚುರ್ಕೀರೆಲ್ಲ ಇದಾಗ್ಬಿಡುತ್ತೆ ಆಮೇಲೆ ಪೆಟ್ನ ಹೊರಗಡೆ ಕರ್ಕೊಂಡ ಹೋಗಿ ಆಮೇಲೆ ಪೆಟ್ನ ಟ್ರೈನು ಮಾಡ್ಸಿ.
ಓಕೆ ಓಕೆ
ಅಂದ್ರೆ ಯಾವ್ ತರ ಅಂದ್ರೆ ಅದಕ್ಕೆ ಈಗ ಕುತ್ಕೋ ಸ್ವೀಟ್ ಅಂದ್ರೆ ಕುತ್ಕೋಬೇಕು ಈತರ ಊಟ ತಿನ್ನೋದು ತಿನ್ನಿಸಬೇಕು ಆಮೇಲೆ ಅಗ್ರೇಜ್ ಅಂದ್ರೆ ಅಗ್ರಸ್ ಎಲ್ಲಕ್ಕೂ ಬರ್ಬಾರ್ದು
ಹ್ಮ್ ಹ್ಮ್
ನಿಮಗೆ ಪ್ರೊಟೆಟ್ ಎಗೇನ್ ಎಕ್ಸ್ಟ್ ಅಲ್ಲಿ ಇದು ಮಾಡ್ಬೇಕುಂದ್ರೆ ನಿಮ್ಗೆ ಯಾರಾದ್ರು ಏನಾದ್ರು ಆರಂ ಫುಲ್ ಮಾಡಕ ಬಂದಾಗ ಆರ್ ಟಿಲ್ ಮಾತ್ರ ಅದು ಇದ ಕ್ಯಾಶ್ ಆಗ್ಬೇಕು. ಒನ್ನೆ ಸೀರಾಗಿ ಬೇರಾರರು ಕಚ್ಬಾರ್ದು ಈತರ ಎಲ್ಲಾ ಮಾಡ್ಸ.
ಹು ಹು
ಬರೆ ಪೆಟ್ರೆನಿಂಗ್ ಮಾಡ್ಸಿ ನಿಮಂಗ ಮುಂದೆ ಒಳ್ಳೇದಾಗುತ್ತೆ.
ಅದೇಗೋ ಮತ್ತೆ ಟ್ರೈನಿಂಗ್ ಎಲ್ಲ ನೀವೇ ಕೊಡ್ತಿೀರಾ.
ಟ್ರೈನಿಂಗ್ ನಾವಿಲ್ಲಾ ಬ್ರ ಬರೀ ಪೆಟ್ಟಿನಷ್ಟ ಇಷ್ಟೇ ಮಾತ್ರ.
ಹು ಬೇಡಿವ್ ಅಷ್ಟೇ ನೀವು.
ಹಾ ಬೇಡಿಗೆ ಅಷ್ಟೇ ಬ್ರೋ
ಹ್ಮ್ ಹ್ಮ್ ಇದು ಎಷ್ಟು ಕ ಇದ ಕಾಸ ಯಾದು.
ಹ್ಮ್ ಕಾಸ್ಟ್ ಒಂದ್ ಫ ಫೋರ್ಟಿ ಫೈವ್ ಈಸಕೊಂಡ ಇರತ್ತೆ ಮರಿ ಅಲ್ವಾ?
ಹ್ಮ್ ಹ್ಮ್
ಹ ಒಂದ ಮಂತ ಇಂದಯಲ್ಲ ಇರುತ್ತೆ ನಿಮಗೆ ಒಂದು ಫೈ್ ತೌಸಂಡ್ ಫೋರ ತೌಸಂಡ ಎಲ್ಲ ಸಿಗುತ್ತೆ ಹೊರಗಡೆ. ಹ್ಮ್ ನಿಮ್ಗ ನಿಮ್ಗ ಅಂದ್ರೆ ಒಂದ್ ಸ್ವಲ್ಪ ಕಮ್ಮಿನೇ ಮಾಡಿ ಕೊಡತೀನಿ ಬನ್ನಿ.
ಹ್ಮ ಅದೇ ಅದೇ
ಬರ್ತಿರಲ್ಲ.
ಹಾ ಬರ್ತೀವ ಈವಾಗ ಅದ ಬೆಟ್ಸ್ ಇಲ್ಲಿ ಬಿಲ್ಡಿಂಗ್ ಅಲ್ಲಿ.
ಹ ಬ್ರ ನಾವ ನಾವಿ ನಮ್ಮ ಹತ್ರ ಇದಲ್ಲ ಇದೆಲ್ಲ ಕೀರ್ ಬಿಡು ನಾವು ಕ್ರಾಸ್ ಬಿಡ್ ಮಾಡ್ತಿಲ್ಲಾ ಅಂದ್ರೆ ಈಗ ಅಸ್ಕಿಗೆ ಇದನ್ ಮಾಡ್ತಿಲ್ಲ.
ಹಾ ಹಾ
ಹಸಕಿಗೆ ಅಂದ್ ಹಸಿಗೆಗ ಈಗ ನಾವು ಗೋಿಣಿ ಅಸ್ಕಿ ಯಾವತರ ಅಂದ್ರೆ ಗೋಲ್ಡ್ವರ ಏನ್ ಮಾಡ್ತಿಲ್ಲ.
ಹ್ಮ್
ನಮ್ದು ಅಂದ್ರೆ ಪ್ಯೂರ್ ಬ್ರೀಡಿಂಗು.
ಓಕೆ ಓಕೆ.
ಲ್ಯಾಬ್ ಇಂದ ಲ್ಯಾಬ್ಗೆ.
ಸರಿ ಸರಿ
ಈಗ ಜನ್ರೇಷನ್ ಜನ್ರೇಷನ್ ಮಾಡುದಿಲ್ಲ ಯಾಕಂದ್ರೆ ಅದಿಂದ ಎಫೆಕ್ಟವ ಬಾಳ ಇದೆ ನಮ್ದಿ ಪ್ಯೂರ್ ಪೆಟ್ಸ್ ಇದೆ ಬ್ರರು ನಮ್ಮ ಹತ್ರ.
ಹ್ಮ್
ಹ್ಮ್ ಸರಿನಾ ಈ ತರ ನಿವ್ಕಲ್ಲ ಊಟ ಯಾವ ತರ ಕೊಡ್ಬೇಕಂದ್ರೆ.?
ಹ್ಮ್
ಹ್ಮ್ ಅಂದ್ರೆ ಇ ಬ್ರೊ ಅಂದ್ರೆ ಇವಕೆಲ್ಲ ಸಪ್ ಸಪ್ರೇಟ್ ಅಮೌಂಟ್ ಆಫ್ ಫುಡ್ ಕೊಡ್ಬೇಕಂತ ಇದೆ.
ಹ್ಮ್
ಅದೇ ಇವ್ರಿಗೆ ಎಕ್ಸ್ಟ್ರಾ ಕೊಡೋಂಗಿಲ್ಲ ಬ್ರೊ.
ಹ್ಮ್ ಹ್ಮ್
ಅಂದ್ರೆ ಎಕ್ಸ್ಟ್ತ್ರ್ ಅಂದ್ರೆ ಇವಗ ಅನ್ನ ಸಾರಿ ತಿಿಂದಿರ ಅದಕ್ಕೆ ಅನ್ನ ಮೊಸರು ಅನ್ನ ನೀರು ಕೊಡಂಗಿಲ್ಲ.
ಹ್ಮ್ ಹ್ಮ್
ಆಮೇಲೆ ಬಿಸ್ಕೆಟು ಈತರ ಎಲ್ಲ ಕೊಡೋದ್ರಿಂದ
ಹಾ
ಮೈಲಲ್ಲ ರಾಶಸ್ ಆಗುತ್ತೆ ನಿಮ್ಮ ಏನ್ ಮಾಡ್ಬೇಕಂದ್ರೆ ಅದಕ್ಕೆ ಬ್ರೊ ಇದಕ್ಕೆ ಗ್ರೂಮಿಂಗ್ ಏರ ಗ್ರೂಮಿಂಗ್ ಅಂತ ಬರುತ್ತೆ ಬ್ರೋ
ಹ್ಮ್ ಹ್ಮ್ ಇಲ್ಲವೋ.
ಆಮೇಲೆ ಅದಕ್ಕೆ ವಾಷಿಂಗ್ ಇರುತ್ತೆ ನೀಲ್ ಕಟ್ ಎಲ್ಲಾ ಪ್ಯಾಕೇಜ್ ನಮ್ಮ ಹತ್ರ ಇದೆ
ಹ್ಮ್ ಹ್ಮ್
ನೀಲ್ ಕಟಿಂಗ್
ಹ್ಮ್ ಹ್ಮ್
ಅಂದ್ರೆ ಉಗ್ರ ಎಲ್ಲ ಬೆಳದಿರ್ತಲ ಅದ ಕಟಿಂಗು ಆಮೇಲೆ ವಾಷಿಂಗ್ ಇರುತ್ತೆ ಆಮೇಲೆ ಅದನ್ನ ಏನ್ ಟ್ರಿಮ್ ಮಾಡ್ತೀವಿ
ಹ್ಮ್ ಹ್ಮ್
ಫುಲ್ ಪ್ಯಾಕೇಜ ಇರುತ್ತೆ ಅ ಸ್ನಾನ ಮಾಡ್ತೀವಿ
ಹ್ಮ್
ಇವೆಲ್ಲಾ ಇರುತ್ತೆ ಸರಿನಾ
ಹ್ಮ್ ಹ್ಮ್
ನೀ ಆಮೇಲೆ ಈಗ ಮನೇಲಿ ಇರ್ತೀರಾ ಮನೇಲಿ ಫ್ಯಾಮಿಲಿ ಇರುತ್ತೆ ಅನ್ಕೊಳ್ಳಿ ಫ್ಯಾಮಿಲಿ ಹತ್ರ ಅಂದ್ರೆ ಈಗ ಅದಕ್ಕೆ ಇನ್ಫೆಕ್ಷನ್ ಆಗುತ್ತೆ ಅನ್ಕೊಳ್ಳಿ
ಹ್ಮ್ ಹ್ಮ್
ಅದಕ್ಕೆ ಫ್ಲೋರ್ ಕ್ಲೀಯರ್ ಬರುತ್ತೆ
ಹಾ
ಅಕದ ಇನ್ನ ಮಕ್ಳು ಇರ್ತಾರಲ್ಲ ಅವರು ಇನ್ಫೆಕ್ಷನ್ ಆಗಲ್ಲ ಇವ್ರಗ ಪೆಟ್ಗೂ ಆಗಲ್ಲ
ಹಾ ಹಾ
ಹ ಈ ತರ ಇಏ ಸ್ವಲ್ಪ ಇದು ಮಾಡ್ಕೊಂಡ್ರೆ ನಿಮಗು ಇದು ಇ ಮನೆಯವರ್ಗೂ ಯೂಸ್ ಆಗುತ್ತೆ ನೋಡಿ ಅಷ್ಟೇ
ಹಾಗೆ ಹಾಗೆ
ಅಡಿಷನಲ್ ಆಗಿ ಏನಾದ್ರು ಮಾಡದ ಮಾಡಿ ನೀವ್ ಬಿಗಿನರ್ ಅಂತೀರಲ್ಲ
ಹಾ ಹಾ
ನೀವೆಲ್ಲಾ ಯಾರು ಹೇಳಲ್ಲ ಅಂದ್ರೆ ನೀವು ಒಂದ ಸ್ವಲ್ಪ ಎಫೆಕ್ಟಿವ್ ಆಗಿ ಮಾಡಿ ಅಂದ್ರೆ ನಿಮ್ಗ ಒಂದ ಸ್ವಲ್ಪ ಎಲ್ತ್ ಕಂಡಿಷನ್ಸ್ ಎಲ್ಲ ಚೆನ್ನಾಗಿರಲಿ ಪೆಟ್ಟು ಚೆನ್ನಾಗಿರ್ಲಿ ಅಷ್ಟೇ ಹೇಳ್ತಿರ ಅದು
ಹ್ಮ್ ಅದೇ ಬ್ರೋ
ಹ ಸ ಅಷ್ಟೇ ಒಬ್ರು ಊಟ ಎಲ್ಲಿ ಯಾವ್ತರ ಅಂದ್ರೆ
ಹ್ಮ್
ಆಟಿವ್ ಸಿ ವೀಕ್ಲಿ ಪ್ರತಿನ ದಿನಾನು ವೀಕ್ಲಿ ವ ತ್ರೀ ಡೈಲಿ ಚಿಕನ್ ಕೊಡಕ್ಕಾಗಲ್ಲ ವೀಕ್ಲಿ ತ್ರೀ ಟೈಮ್ ಫೋರ್ ಟೈಮ ಚಿಕನ್ ಕೊಡಿ
ಹ್ಮ್ ಹ್ಮ್
ಅದು ಅಂದ್ರೆ ಎಷ್ಟ ಒಂದ ಹಂಡ್ರೆಡ್ ಗ್ರಾಂ ಸ್ವಲ್ಪ ಸ್ವಲ್ಪನೆ ಟೂ ಟೈಮ್ಸ್ ಕೊಡಿ ಹಂಡ್ರೆ ಗ್ರಾಮ್ ಫಿಫ್ಟಿಫಿಫಿ ಗ್ರಾಮಸ್ ಕೊಡ್ತೀರಿ
ಹ್ಮ್ ಹ್ಮ್
ಪೆಟ್ಸ್ಗೆ ಏನ್ ಮಾಡಿ ವೆಜಿಟೇಬಲ್ ಜಾಸ್ತಿ ಕೊಡಕ್ ಸ್ಟಾರ್ಟ ಮಾಡಿ ಅಂದ್ರೆ ಎಲ್ಲಾ ಎಲ್ಲಾ ಎಲ್ಲಾ ಐಟಮ್ಸ್ ಇರೋದು ಅಂದ್ರೆ ಈ ಕಾಯಿ ಕುಂಬಳಕಾಯಿ ಗೊತ್ತ ಅದು
ಹ್ಮ್ ಹ್ಮ್
ಆಮೇಲೆ ಕ್ಯಾರೆಟು ಬೀನ್ಸು ಮೂಲಂಗಿ ಈ ಮುಂದ ಒಂದು ಸ್ವಲ್ಪ ಪೊಟೇಷಿಯಮ ಕ್ಯಾಲಸಿ ಯಂ ಎಲ್ಲ ಇರುತ್ತೆ ಪೆಟ್ಟಿ ಎಲ್ಲ ಏಲ್ಪಾಗುತ್ತೆ ನ ಒಂದ ಸ್ವಲ್ಪ ರೈಸ್ಗೆ ಎಲ್ಲಾ ಹಾಕ್ಬಿಟ್ಟು ಅದನ್ನ ಪಲಾವ್ ಟೈಪ್ ಮಾಡಿ ವೆಜಿಟೇಬಲ್. ಬೇಯಿಸಿ ಬೇಯಿಸ್ಬಿಟ್ಟು ಇಷ್ಟ ಟಮೋಟ ಕೊಡಿ ಸ್ಟಾರ್ಟ್ ಮಾಡಿ ಹ್ಮ ಮ. ಬೇಗೆಲ್ಲ ಹಾಲ್ ಕೊಡಕ್ ಸ್ಟ್ ಮಾಡಿ.
ಹ್ಮ್ ಸರಿ
ಬ್ರೊ ಬೇಕ್ ಮಾಡ್ತೀನಿ.
ಹಾ ಸರಿ ಬ್ರೊ.